ಹಲೋ ಏನೋ ದೊಡ್ಡೋರು ಫೋನ್ ಮಾಡಿರ
ಸುಮ್ನೆ ಹಚ್ಚಿದೆ ಏನ್ ಮಾಡ್ತಾ ಇದ್ರಂತ
ನಾವು ಇವಾಗ ಚಾ ಮಾಡ್ತಿದ್ದೀವಿ.
ಇಗ ಚಾ.
ಹಾ ನಾಷ್ಠಾ ಇನ್ನು ಇಲ್ಲ
ಇನ್ನ ಇನ್ನ ಒಂದ್ ಗಂಟೆ ತಡದ್ರೆ ಊಟ ಟೈಮ ಏ ಆಗತ್ತಲ್ಲ
ಆದ್ರೆ ಇವೆಲ್ಲಾ ಬೆಳಿಗ್ಗೆ ಲೇಟ್ ಆಗಿದ್ವೋ ಅದಕ್ಕೆ ಲೇಟು
ಹ್ಮ್
ಮತ್ತ
ಮತ್ತೆ ರಜೆ ದಿನ ಎಲ್ಲೂ ಹೋಗಿಲ್ಲ ವಾ?
ರಜೆ ದಿನ ಎಲ್ಲಿ ಹೋಗದ ಸುಮ್ನೆ ಮನೇೆಯಲ್ಲಿರೋದು
ಹ್ಮ್ ನಾವು ಇಲ್ಲೇ ಇದ್ದೀವಿ ನೋಡ್ಬೇಕ ನಮ್ಮ ಫ್ರೆಂಡ್ಸ್ ಹ ಗೆಳೆಯರ್ ಎಲ್ಲ ಸ್ಕೆಚ್ ಹಾಕಿವಿ ಎಲ್ಲರೂ ಹೋಗ್ಬೇಕತ್ತ ಈ ಸಲ ಆ ಪರೀಕ್ಷೆ ಮುಗಿಯೋಣ ಸೆಮ್ ಎಕ್ಸಾಮ್ದು.
ಹ್ಮ್
ನೋಡ ಬೇಕು ತಿರುಪತಿ ಇನ್ನೊಮ್ಮೆ ಹೋಗಿ ಬರ್ಬೇಕು ಹೋಗಿ ಬಹಳ ದಿನ ಆಯ್ತ ಮತ್ತೆ ಒಂದು ವರ್ಷ ಆಗ್ತಾ ಬಂತ ಹೋದ ಸಲ ಹೋಗಿ ನೀ ತಿರುಪತಿಗ ಹೋಗಿಲ್ಲಲಾ
ಇಲ್ಲ ಹೋಗ್ಬೇಕಾದ್ರೆ ನಮ್ಮನ್ನು ಕರಿರಿ ನಾವು ಬರ್ತೀವಿ
ಹ್ಮ ಅಲ್ಲಿ ಬೆಟ್ಟ ಅದು ಇಳಿದು ಏರ್ ಸಾಕಾಗುತ್ತ ಇಲ್ಲ ಅದೆಲ್ಲ ಚೆನ್ನಾಗಿದೆ ಅಲ್ಲೆಲ್ಲಾ ಕಾಡಿನ ನಡು ಆಯ್ತಲ್ ಅದು ಕಾಡಿನ ಮಧ್ಯೆ ಅದ ಅದ ಬೆಟ್ಟ ಅದು ಎಲ್ಲಾ ನಾವು ಹೊದಿದು ಸುಮ ವೇಸ್ಟ್ಸು ಮೂರು ಗಂಟೆ ತಗೊಂಡು ಹ ನಮ್ಮ ಫ್ರೆಂಡ್ಸ್ ಎಲ್ಲ ಗುಂಪು ಅವರು ಎರೋದಕ್ಕೆ ಸಾಕ್ ಸಾಕ ಆಗುತ್ತ ಅವರಿಗೆ ಒಬ್ಬನು ನೋಡಿದ್ರೆ ಆ ಮೇಲೆ ಮುಟ್ಟಿ ಕೇಶಿ ಒಂದು ಅರ್ಧ ಗಂಟೆ ಕಾಯ್ತಿರ್ತಾನೆ ಇವರು ಇನ್ನಾದ್ರು ಇನ್ನೂ ಹತ್ತನೇ ಇರ್ತಾರೆ
ಹ್ಮ್
ಹೌದು ಅದು ಮತ್ತ ಅಲಿ ಎಲ್ಲಾ ಹಕಿ ಅದು ಎಲ್ಲಾ ಅಲ್ಲೇ ಕಾಡಿನ ಪಕ್ಕ ಅಲ್ಲಿ ಏನ್ ಹತೀವಲ್ಲ ಮೆಟ್ಲು ಮೆಟ್ಟಿಲು ಪಕ್ಕಾಕೆ ಇರುತೆ ತಾವೆಲಾ ವನ್ಯಜೀವಿಗಳು ಈ ಜಿಂಕೆ ಅದೆಲ್ಲ ಏನ್ ಮಾಡೋದಿಲ್ಲ ಆದ್ರೂ ಕೇಳಿದ್ದ ಕೇಳಿದೆ ಒಮ್ಮೆ ಅಲ್ಲಿ ಏನೋ ಒಮ್ಮೆ ಹುಲಿ ಏನೋ ಬಂದಿತ್ತ ಅಂತ ಹ ವಿಜಯ ಚರ್ಚ್ ಗೊತ್ತಿಲ್ಲ ಅದೇ ದಾರಿ ಮಾಡತ್ತತ್ತ ಅದ ಯಾವ ಒ ಒಬ್ಬನ ಮೇಲೆ ಆ ಟೈಮ ಅಲ್ಲಿ ಅದಕ್ಕೆ ರಾತ್ರಿ ಬಿಡೋದಿಲ್ಲ. ಬರ ಬೆಳಿಗ್ಗೆ ಸುಮಾರು ಐದು ಗಂಟೆಯ ಹಿಂದ ಸ್ಟಾರ್ಟ್ ಮಾಡ್ತಾರೆ ಹಬ್ಬೋದಕ್ಕೆ
ಹ್ಮ್
ರಾತ್ರಿ. ಸುಮಾರು ಏಳು ಹ್ಮ ಏಳಕ್ಕೆ ಬಂದಬೇಕಕ್ಕ ಇದು ಏನ್ ಇರುತ್ತಲ್ಲಾ ಗೇಟು ಅದನ್ನ ಬಂದ್ ಮಾಡಿಬಿಡ್ತಾರೆ ಆಮೇಲೆ ಪ್ರವೇಶ . ಯಾಕಂದ್ರೆ ಕಾಡಿನ ಪ್ರಾಣಿಗಳಅಡ್ಡ ಅಡ್ಡಾಡ್ತಿರ್ತಾವಲ್ಲಾ
ಹೂಂ
ಅ ಬಂದ್ ಮತ್ತೆ ದಾಳಿ ಮಾಡತನಲ್ಲ ಇನ್ನೊಂದ್ ಸಲ . ಅಲ್ಲಿೇ ಬಿಟ್ಟಿರ್ತಾರ ಮೆಟ್ಲು ಒಂದು ಸುಮಾರು ಆ ಹೆಚ್ಚು ಕಡಿಮೆ ಒಂದು ಸಾವಿರ ಮೆಟ್ಲತ್ತ ಹಿಡಿಯ ಅದಾದ್ಮೇಲೆ ಒಂದು ಅಲ್ಲೇ ಹನುಮಂತನ ದೇವಸ್ಥಾನ ಇದೆ.
ಹ್ಮ್
ಮತ್ತ ಅಲ್ಲಿ ದರ್ಶನ ತಗೋ ಮತ್ತೆ ಮ. ಹೋಗೋದು ಹಾಗೆ ಮತ್ತೆ ಇನ್ನೊಂದ ಸಾರಿ ಮೆಟ್ಲು ಮೇಲ್ಗಡೆ
ಹ್ಮ್
ಹೆಚ್ಚು ಕಡಿಮೆ ಇದಾವೆ ಎರಡು ಸಾವಿರ ನಂಗ್ಅನ್ಸು ಮಟ್ಟಿಗೆ ಎರಡರಿಂದ ಮೂರ್ ಸಾವಿರ ಮಟ್ಲಿವೆ
ಭಾರಿ ಕಷ್ಟ ಆದ್ರೆ
ಕಷ್ಟೇಏನ್ ಅನ್ಸೋದಿಲ್ಲ ಯಾಕಂದ್ರೆ ಗೆ ಗೆಳೆಯರೆಲ್ಲ ಇದ್ರಲ ಜೊತೆಗೆ. ನಾ ಮುಂದು ನೀ ಮುಂದ ಅನ್ಕೊತಾ ಹಬ್ಬೋದ್
ಹ್ಮ್
ಆಮೇಲೆ ಅಲ್ಲೋಗಿ ಮತ್ತೆ ಮೇಲೆ ಮೇಲ್ಗಡೆನೆ ಒಂದು ಮೂರು ಕಿಲೋಮೀಟರ್ ಇಲ್ಲ ನಾಲ್ಕು ಕಿಲೋಮೀಟರ್ ನಡ್ಕೋತ ಹೋಗಬೇಕು. ಹ ಗಾವ ನ ರ
ನಿಮ್ಗೆ ಸ್ನೇಹಿತರೊಂದಿಗೆ ಹೋಗೋದಿಷ್ಟಾನ ಅಥವಾ ಕುಟುಂಬ ಜೊತೆ ಹೋಗದಿಷ್ಟಾನ.
ನನಗೆಲ್ಲಾ ಇಷ್ಟ. ತನ ನಾನು . ಊರೂರು ಅಡಾಡ್ದ ಇಷ್ಟ.
ಹ್ಮ
ಅಲ್ಲಿೇ ಒ ನಾಕು ಕಿಲೋಮೀಟರ್ ಮೇಲೆ ಹೋದಲ್ಲ. ಅದಾದ್ಮೇಲೆ ಸ್ನಾನ ಅದು ಮಾಡ್ಕ ಒಂದುು. ದರ್ಶನುಕ್ಕಂತೂ ಹೋದ್ವಿ ಅವತ್ ನಮ್ ನಮ್ಮ್ ಅದೃಷ್ಟ ಚೆನ್ನಾಗಿತ್ತ ನಮ್ದು ನಮ್ಮ್ ಫ್ರೆಂಡ್ಸ್ ಆ ಗೆಳೆಯರ್ದ ನಮ್ ಅ ನಾನ್ ಹೋಗಿದ್ದ. ಮೊದ್ಲ ಸಲಾಲ ನಮ್ಮ ನಮ್ ಗೆಳೆಯರೆಲ್ಲ ಮೊದಲಿಗೆನೇ ಬಂದಿದ್ದಾರೆ ಅವರೆಲ್ಲ ಇಲ್ಲೇ ಕೋಲಾರ್ದಿಂದನೇ ಹೋಗ್ತಾರಲ್ಲ
ಹ್ಮ್
ಅವರಿಗೆ ಸಮೀ ಫೈಲಂದ ಅದಕ್ಕೆ ಅವ್ರು ಜಾಸ್ತಿ ತಿರುಪತಿಗೆ ಹೋಗಿದ್ದಾರೆ ಅವ್ರನ್ನೇ ಕರ್ಕೊಂಡ ಹೋಗ್ತನಿ ಯಾಕಂದ್ರೆ ಅಲ್ಲಿ ಎಲ್ಲಾ ತೆಲುಗುದಲ್ಲಿ ಎಲ್ಲ ಮಾತಾಡೋರು ಅವರೇ ಕರೆಕ್ಟ ಆಗಿ ಮಾತಾಡಿ.
ಹ್ಮ್
ಅವ್ರಿಗೆ ಇದು ಎಲ್ಲ ಗೊತ್ತಿರೋದಂತ ಕರ್ಕೊಂಡ್ ಹೋಗಿದ್ದೆ ಅವ್ರು ಅದೇನಂದ್ರು ನಾವ್ ಇಷ್ಟು ದಿನ ಬಂದಿದ್ದೀನಲ್ಲ. ನಮ್ಮ ಗೆಳೆಯನಂತ ಒಬ್ಬನು ನಾನಿಷ್ಟು ದಿನದನ್ ನನಗಿದ್ದ್ದ ಮ ಸಲ ಇಷ್ಟು ಬೇಗ ದರ್ಶನ ಆಗಿದ್ದ ತಂದಿದ್ದ ಅವನು
ಹ್ಮ್.
ಬೇಗ ಅಂದ್ರ ನಾವು ಐದ್ ಗಂಟೆ ಕೂತಿದ್ದೀವ ಅಲ್ಲಿ ಐದ್ ಗಂಟೆ ಆದ್ಮೇಲೆ. ಆ ರೂಮ್ಂದ ಬಿಡ್ತಾರೆ ನಮ್ಮನೆ ಅಲ್ಲಿಂದ ಮತ್ತ ಒಂದ ಒಂದವರೆ ಗಂಟೆ.
ಹ್ಮ್.
ಅವನ್ ಅದೇ ಅಂದ ನಿಮ್ ಅದೃಷ್ಟ ಚೆನ್ನಾಗಿದೆ ನಿಮ್ಗೆ ಇಟ್ಟ ಬೇಗ ಸಿಕ್ತು ದರ್ಶನ. ನಾನ್ ಇಪ್ಪತ್ತ್ ಮೂರು ಗಂಟೆ. ಕೂತ್ತಿದ್ದುಯ್ತೊಮ್ಮೆಮ್ಮೆ ಹನ್ನೆರಡು ಗಂಟೆ ನೋ ಹದಿಮೂರು ಗಂಟೆ ಹದಿನೈದು ಗಂಟೆನೋ ಭಾಳ ಗತ್ತ ಬ ಜನ ಬಾಳ ಬರ್ತಾರಲ್ಲ ಆ ದೇವಸ್ಥಾನಕ್ಕೆ ನಮ್ಮ ಭಾರತದಲ್ಲಿಯಾ ಅಂದ್ರೆ ಆ ಜನರು ಬರೋದೇ ಅದಕ್ಕೆನೆ ಬಹಳ ಜನ ಬರ್ತಾರೆ ಆ ದೇವಸ್ಥಾನಕ್ಕೆ ಅದಾದ್ಮೇಲೆ ಇದೇವೆ. ಆದ್ರೆ ಅದು ನನ್ ಅನಿಸ್ಮಟ್ಟಿಗೆ ಶ್ರೀಮಂತ ದೇವಸ್ಥಾನದಲ್ಲಿ ಅದೇ ಎರಡನೇದು ಇಲ್ಲ ಮೂರ್ನೇದು ಇರ್ಬೇಕು
ಹ್ಮ್.
ಮೊದಲನೇದು ಕೇರಳದಲ್ಲಿದೆ
ಹಾ ಅನಂತ ಪದ್ಮನಾಭ
ಹ ಅದು ಅದಿಷ್ ಅವತಾರೆ ಇದನ್ನು ವಿಷ್ಣುನ ಅವತಾರ ಅವತಾರ್ ಏನ್ ಸ್ವರೂಪ ಆತರನೇ ಎಸ್ಟ್ ಚೆನ್ನಾಗಿತ ಅದೆಲ್ಲಾ
ಮತ್ತ ಯಾವ್ ದೇವಸ್ಥಾನಕ್ ಹೋಗಿಲ್ವಾ
ಅಲ್ಲ ಅಲ್ಲಿ ನೋಡೋಕೆ ಸುತ್ತಮುತ್ತ ಬಾಳ ಇತ್ತು ಆದ್ರರು ನಮ್ ಫ್ರೆಂಡ್ಸ್ ಆಮೇಲೆ ಒಬ್ನು ಹಿಂದೆ ಒಬ್ಬ ಅವರು ಮುಂದೆ ಹೋಗೋದ್ ಮಾಡಿ ನೋಡಕ್ ಆಗ್ಲಿಲ್ಲ ಅವೇನು ನಾವು ಬರೀ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಲ್ಲೆ ಒಂದಿನ ಉಳಿಬೇಕ್ ಈತ ನಮ್ಮ ಫ್ರೆಂಡ್ ಸಂಪ್ರದಾಯ ಏನಂದ್ರ ದರ್ಶನ ಆದ್ಮೇಲ್ ಒಂದಿನ ಅಲ್ ಉಳಿಬೇಕು.
ಹ್ಮ್
ಉಳ್ದೋರ್ ಹಾಗಲ್ಲ ದರ್ಶ್ನ ಆಯ್ತಾ
ಹ್ಮ್ ಹ್ಮ್
ಟ್ಯಾಮ್ ಅ ಅಲ್ಸ್ ಸಮಯ ವ್ಯರ್ಥ ಮಾಡಂತಿಲ್ಲ ಅವ್ರ್ ಪ್ರಕಾರ.
ಅ ಇರುತ್ತ ಜಾಗ ಏನು ರೊಕ್ಕ ಕೊಟ್ಟು ಆತರ ಇರ್ಬೇಕಾ?
ಅಯ್ ಡಿವ ಡಿಪೆಂಡ್ ಆಗುತ್ತೆ ಈಗ ಕಾಲ ಹೆಂಗಿದೆ ಅಂತ ಜನಗಳು ಬಾಳ ಜನ ಇದ್ರ ಹೊರಗಡೆನೆೇ ಇರ್ಬೇಕಾಗುತ್ ತ್ತ ನಾ ಹೋದಾಗ್ ಜನ ಜನಸಂದಣಿ ಅಷ್ಟಿರ್ಲಿಲ್ಲ ಅದಕ್ಕೆ ನಮ್ಗ್ ರೂಮ್ ಅದು ಸಿಕ್ಕಿದ್ದು.
ಹ್ಮ್
ಅವ್ ಕ ಅವೆಲ್ಲಾ ನೋಡಿದ್ರೆ ರೂಮ್ ಅದೆಲ್ಲಾ ಫ್ರೀ ಇದವ ಇರಕೆ.
ಹ್ಮ್
ನಮ್ ನಾ ಅದುಕ್ಕೆ ಹೇಳಿದ್ನಲ್ಲ ನಾ ಹೋಗ್ ಅದೃಷ್ಟವಂತ್ರು ನಮ್ಗೆ ಹೋ ಹೋದ್ಮೇಲೆೇನೆ ರೂಮ್ ಸಿಕ್ತು. ಬಾಳ ಟೈ ಇನ್ನೂ ಸಮಯನು ಗೊತ್ತಾಗ್ಲಿಲಾ ಬರೆ ಆರು ಗಂಟೆಲ್ಲಿ ನಿದ್ದೆ ಬರ್ತ್ ದಯ ಸ್ವಲ್ಪ ಜಾಸ್ತಿ ಇರ್ತ ಅದ ಸದ್ದೇ ಹೊತ್ತು
ಹ್ಮ್ ಹ
ನೀವ್ ಏನ್ ಅಮ್ಮ ಅದೇ ಹೇಳ್ತೇ ನಮ್ ಗೆಳೆಯರ್ ಅವನಿಗೂ ಅದೇ ಮೊದ್ಲೇ ಸಲ ಬೇಗ ಸಿಕ್ಕಿದೆ ದರ್ಶನ ಅದ ಕೆಳಗಡೆ ಟೋಕನ್ ಅದು ಕೊಡ್ತಾರೆ ಮೆಟ್ಲು ಹೋಗರಿಗೆ ಟೋಕನ್ ಅದು ಕೊಡ್ತಾರೆ ಕೆಳಗಡೆನೆ
ಹಾ
ಆ ಟೋಕನ್ ಇತ್ತಂದ್ರೆ ಬೇಗ ದರ್ಶನ ಆಗತ್ತೆ
ಹ್ಮ್ ಹ್ಮ್ ಅದು ಸಿಕ್ಕಿಲ್ಲ ಅಂದ್ರೆ
ಟೋಕನ್ ಸಿಗುತ್ತೆ ಆದ್ರೆ ನೀ ಮೆಟ್ಲು ಅತ್ಕೊಂಡು ಹೋಗಬೇಕು ಅಷ್ಟೇ ಅದು ಆ ಟೋಕನ್ ಗು ಟೈಮ್ ಇದೆ ಅಂತ
ಅಂದ್ರೆ ಇವತ ವಯಸ ಆದವರಿಗೆ ಎಲ್ಲಾ ಮೆಟ್ಲ ಅದು ಎಲ್ಲಾ ಹತ್ತದ
ಹ್ಮ್ ಆ ಅವರು ಅದೇ ಅವ್ರಿಗೆ ಈಗ ಇದು ವಾಹನ ಇದೆ ಅಲ್ಲ ಅಲ್ಲಿಂದ ಅಲ್ಲಿ ಹತ್ಕೊಂಡು ಬರ್ಬೋದು ಯಾರ ಇಲ್ಲಾ ಸ್ವಲ್ಪ ಜಾಸ್ತಿ ಸಿದ್ದ ದೇವರ ಮೇಲೆ ಭಕ್ತಿ ಇದೆ ಮೆಟ್ಟಲು ಹತ್ಕೊಂಡು ಹೋಗ್ತಾರೆ ನಾನು ಮೊದಲ ಸಲ ಹೋಗಿದ್ದಲ್ಲ ಅದ್ರ ಸಲುವಾಗಿ ಮೆಟ್ಟಲು ಹತ್ತಿದ್ದು
ಹ್ಮ್
ಮ್ಮ ಗುಂಪಲು ಒಂದಿಬ್ರು ಜನ ಅವ್ರು ಆಲ್ ಮೊದ್ಲುಗೆನೆೇ ಬಂದು ಹೋಗಿದ್ದಾರೆ ಎಷ್ಟೋ ಸಲ ಒಂದಿಬ್ರು ಜನ ಅವ್ರಿಗೆ ಹಬ್ಬುಕೆ ಆಸಕ್ತಿ ಇಲ್ಲಂದ ಅವ್ರೆ ನೋಡ್ಕೋತ ಬಂದ್ರು ಅಯ್ಯೋ ಸಾರಿ ಇದು ಗಾಡಿಲ್ ಬಂದ್ರು ನಾವು ನಮ್ಮ ದೆ ಅಂದ್ನಲ್ಲ ಸಂಪ್ರದಾಯದ ಫ್ರೆಂಡು ದೆಲ್ಲಾ
ಹ್ಮ್
ಸಂಪ್ರದಾಯದ ತನ್ಕೇಶ್ ಎಲ್ಲರ್ಗೂ ಕರ್ಕೊಂಡ್ ಹೋಗ್ಬಿಟ್ಟ ಬೆಟ್ಟದ್ ಮೇಲ್ ಹಬ್ಬುಕ್ಕೆ
ಹ್ಮ್
ಈಗ್ ಎಲ್ಲರ್ ಗುಂಪಲ್ಲಿ ಅಂತ ಒಬ್ನ ಇರ್ಬೇಕು
ರೊಕ್ಕ ಉಳಿಯುತ್ತೆ
ದುಡ್ಡು ಆ ದುಡ್ಡ ಅಂತಲ್ಲ ಅವನ್ ಸ ಅವ್ನ್ ಸಂಪ್ರದಾಯಕ್ ಬಂದ್ರ ಹ್ಮ್ ಸಂಪ್ರದಾಯಕ್ ಬಂದ್ರೆ ಅವನ್ ಯಾರು ಇದು ಕೇಳೋದಿಲ್ಲ ಎಲ್ಲರುೂ ಹಬ್ಬಬೇಕಂದ್ರೆ ಹಬ್ಬಬೇಕು ನಂ ನನಗ್ ಹಬ್ಬಬೇಕತ್ತ ಅಂತ ಯಾಕಂದ್ರೆ ನನ್ಗೆ ಈ ವ್ಯಾಯಾಮ ತರ ಏನೇನ್ ಇರ್ತಾವಲ್ ಕೆಲ್ಸಗಳು ನಗೆ ಬಾಳ ಇಷ್ಟ ಸೊ ಅದಕ್ಕೆ ನ ಹಬ್ಕ್ ಯಕೆ ಮೊದ್ಏನ ಇತ್ತು ತಲೆಲ್ಲ ಇವ ನಮ್ಮ ಫ್ರೆಂಡ್ಸ್ು ಸ್ವಲ್ಪ ಹಿಂದೆಟ್ಟ ಆಕ್ತಾ ಇದ್ರು ಆಮೇಲೆ ಅವರು ಬರ್ಬೇಕೈತಿ ಯಾಕಂದ್ರೆ ಅವ್ನು ಬಿಡೋದಿಲ್ಲ ಯಾರಿಗೂ ಯ್ ಎಲ್ಲರ ಹಬ್ಬೇಕು ಅಷ್ಟೇ ನೋಡ್ಬೇಕ ಆದ್ಮೇಲೆ ನಾವು ಈ ಅನಂತ ಪದ್ಮ ಪದ್ಮನಾಭತ್ ತಲೆಯಲ್ಲಿತ್ತು ಆದ್ರೆ ನೋಡ್ಬೇಕು ಅದಕ್ಕೂ ಸ್ವಲ್ಪ ದುಡ್ಡು ಒಂದಿಸಿ ಹೋಗ್ಬೇಕು ಮೊನ್ನೆ
ನಿಮ್ಮ ಮನೇಲಿ ಎಲ್ಲಾ ಬಿಡ್ತಾರೆ ಹಿಂಗ ಹೋಗದಿಕ್ಕೆ?
ಅಣ ಚೆನ್ನಕ್ ಹೋಗಿದ್ೆ ರೀಸೆಂಟ್ ಆಗಿ ಅಲ್ಲಿ ಅಲ್ಲಿ ಅಲ್ಲಿ ಬೆಟ್ಟ ಹಾಕ್ಬಹುದು ಇಲ್ಲಿ ಬೆಟ್ಟ ಸುತ್ತ ಹಾಕೋುದು ಅಷ್ಟೇ
ಹ್ಮ್ ಅಲ್ಲಿದ್ದೇನು ವಿಶೇಷತೆ
ಅಲ್ಲಿ ಅಂದ್ರ ಸುಮಾರು ಹತ್ತ ಇಲ್ಲ ಹನ್ನೆರಡು ಹತ್ತು ಕಿಲೋ ಮೀಟರ್ ಇದೆ. ಆ ಬೆಟ್ಟನ್ ಸುತ್ತು ಹಾಕಿ ಬಂದು್ ಆ ದೇವಸ್ಥಾನದೊಳಗ್ ಹೋಗಬೇಕು ಹ್ಮ್ ಸೊ ಇಲ್ಲಿ ಏನಾಯ್ತಂದ್ರೆ ಅದೇ ನಮ್ಮ್ ಫ್ರೆಂಡ್ ಅಂದ್ರೆ ಅದು ಆಕ್ಚುಲಿ ಏನಂದ್ರೆ ನೀವು ಡೈರೆಕ್ಟ್ ಆಗಿ ಒಳಗ ಹೋಗ್ಬಹುದು ಆದ್ರೆ ನಮ ಫ್ರೆಂಡ್ ಏನಂದ್ರೆ ಗೊತ್ತಲ್ಲಾ ಸಂಪ್ರದಾಯ ಎಲ್ಲಾ ಹಂಗೆ ಬರೋದು ಎಲ್ಲರೂ ಬರಬೇಕು ಅಷ್ಟೇ ಎಲ್ಲರೂ ಕರ್ಕೊಂಡು ಹೋದ
ಹ್ಮ್
ಆವ ನಮ್ಮ ಫ್ರೆಂಡ್ ಅವ್ರ ಹೆಸರ್ಲ್ಲಾರ ಆಾರಧಿಸ್ತಾ ಇದ್ರು ಆಮೇಲೆ ಬಂದ್ಮೇಲೆ ಏ ನನ್ಮಗ ಬಿಡೋದಿಲ್ಲ ಏನೆಲ್ಲ ಆತ್ ಅವ್ರ ನೋಡಕ್ಕೆ ಆ ನನಗೆ ಅಂದ್ರೆ ತಳ್ಳಗಿನ ಇದ್ದಾರ ಆದ್ರರು ಅವ್ರಿಗೆ ನಡಿಯಕ್ಕೆೆ ಆಗ್ತ ಇಲ್ಲ ನೋಡಿದ್ರಿ ಇಪ್ಪತ್ ವಯಸ್ಸ ದೋವರ ಅದ್ರೆ ನೋಡಿದ್ರಿ ಇಪ್ಪತ್ ವಯಸ್ಸ ದೋರ ಅದ್ರೆ ್ ಅರವತ್ತು ವಯಸ್ಸ ಹತ್ತಾರರ ಆದ್ರೂ ಸುತ್ತ ಹಾಕೊಂಡು ಬಂದು ಬಂದ್ವಿ ಒಳಗಡೆ ಹೋದ್ವಿ ದರ್ಶನ ಆಯ್ತು ಚೆನ್ನಾಗಿದೆ ಅದೆಲ್ಲ ದೇವಸ್ಥಾನ ಮೂರ್ ಗೋಪುರಗಳಿದೆ.
ಹ್ಮ್
ನೀವ್ ಹೋಗಿಲ್ವಲ್ಲ ಅರುಣಾಚಲಂಗೆ? ನನ್ ಮೊದುಲ್ನೆ ತಮಿಳ್ನಾಡು ದೇವಸ್ಥಾನ ಮೊದ್ಲು ಮೊದ್ ಲ್ನೇ ಸಲ ಹೋಗಿದ್ ನಾನ್ ತಮಿಳ್ನಾಡ್ಗೆ.
ಹ್ಮ್
ಊರಿಗ್ ಮುಂಚೆ ನನ್ ಹೊರ ರಾಜ್ಯಕ್ ಅಂದ್ರೆ ಅ ಆಂಧ್ರ ಪ್ರದೇಶ್ ಹೋಗಿದ್ದೊ ಅದು ಶ್ರೀಶೈಲಂ ಅದು ಸಣ್ ಸಣ್ಣವ್ನಿದ್ದಾಗ ಬಾಲ್ಯದ ಬಾಲ್ಯದಲ್ಲಿ ಅದಾದ್ಮೇಲೆ ತಿರು ಪತಿನೆ ಅನ್ಕೋತೀನಿ.
ಹ್ಮ್ ಮಹಾರಾಷ್ಟ್ರ ಎಲ್ಲ ಹೋಗಿಲ್ಲ?
ಷ್ಟ ಹೋಗಿದ್ ಅದ್ ಯಾವ್ದದು ಶನಿ ಸಿಗ್ನಾಪುರು
ಹ್ಮ್
ಶಿರಡಿಗಾದ್ರು ಹೋಗಿದ್ದ? ಕೇರಳ ಒಂದು ಉಳಿದಿದೆ. ಅಲ್ಲನು ಹೋಗ್ ಬರ್ಬೇಕು ವಾಯನಾಡ ಇಲ್ಲ ಅನಂತ ತದ ನ ಹೋಗ್ಬೇಕು ಅನನ್ ಪದ್ಮನಾಬು ಸ್ವಲ್ಪ ದೂರ ಆಗು ಏಳ್ನೂರ್ ಕಿಲೋಮೀಟರ್ ಇಲ್ಲ ಏಳು ಆರ್ನೂರು ಕಿಲೋಮೀಟ್ರ್ ಇದೆ ಹೆಚ್ಚು ಕಡಿಮೆ
ಹ್ಮೂ
ಅದೇ ಮತ್ತೆ ಅನ್ನೋದು ಕರೆಕ್ಟ್ ಆಗಿ ನೋಡ್ ಅಲ್ ಹೋಬೇಕು. ಮತ್ತೆ
ಮತ್ತೇ ನಿಲ್ಲ ಓದ್ಬೇಕಾ ಇವಾಗ ನೀನು,
ಹ್ಮ
ಓದ್ಬೇಕಾ.
ಹಾ ಇನ್ನು ಓದೋದಿಲ್ಲ ಹ್ಮ್ ಹಡಿಯುತ್ತೆ. ಈಗೇನು ಯಾವ ಪರೀಕ್ಷೆ ಇಲ್ಲ ಏನಿಲ್ಲ. ಈ ಅಭಿಯನ್ ತ್ರೆ ಆದ್ಮೇಲೆ
ಹ್ಮ್
ಹ ಪರೀಕ್ಷೆ ಹಿಂದಿಂದೇನೆ ಓದಿ ರೂಢಿ ಆಗ್ಬಿಟ್ಟಿದೆ ಅದೇನ್ ಮಾಡ ಬರಲ್ಲ
ಹ್ಮ್, ಸರಿಯಾಗಿದ್ರೆ ಓದ್ತೀಯಾ ಏನ ಓದು.
ಸರಿ.
ಹ್ಮ್.
ಹ್ಮ